ಹ
ಹ ಕತರ
ಬಾಸ್ ಬ್ರೇಕ್ ಆಗ್ತ ಇಲ್ಲಲಾ
ಹಾ ಏನಿಲ್ಲೊಬ್ರು ಜೋರಾತ್ತ್ತ
ಹ್ಮ ಊಟ ಆಯ್ತಾ
ಬ ಇದು ಮತ್ತೆ ಸಿದ್ದು ಕಾಲ್ ಮಾಡನಬ್ರ ಹ ಹಾ ಹಾ ಹಾ
ಮತ್ತೆ ಮಾಡಿಲ್ಲ
ಹ್ಮ್ ಮತ್ತೆ ಹುಡುಗ ಹುಡುಗ ಏನ ಹುಡುಗಡೆ ಸ್ ಹಲಬ್ರ
ಹಾಂ ಹೇಳಳ್ಬ್ರಾ ಮತ್ತೊಂದು ಸಮಾಚಾರ
ಮತ್ತೆ ಏನಿಲ್ಲೊಬ್ರು ನಮ್ಮದು ಎಲ್ಲ ಡಿ ಇ ಕಂಪ್ಲೀಟ್ ಆಗಬಂತ
ಹೌದಾ
ಬಿಸಿ ಬಿಟ್ಟಿದ್ರಲ್ಲಾಕಿದೆ ಏನ್ರು
ಇಲ್ಲ ಬ್ರೋ ನಾನ್ ಅಚ್ಕೆ ಹಾಕೆನೆ ಹೆಚ್ ಹಾಕಿಲ್ಲ
ಕಸ್ಟ್ ಯಾವ್ದ್ ಬರ್ತ ಬ್ರರು
ಎಷ್ಟು ಬರುತ್ತೆ ಕಾಷ್ಟು
ಹೌದಾ ಅಕೆ ನಾವ್ ಯಕೇಳಬರು ನಮ್ ದೇಶ ತಲ ಇನ್ಕಮ್ ಕಷ್ಟ್ ಮಾಡ್ಸಬೇಕು ಮಾಡ್ಸಿಲ್ಲ
ಮತ್ತೆ ಮಾಡ್ಸ್ಬೇಕಕ್ ತಾನೆ ಡೇಡ್ ಜ ಮುಗತ ಮುಂದೆ ರ ಪ್ರಾಬ್ಲಮ್ ಆದ ಬರುತ್ತಲ್ಲ ಇವಾಗ ಇವಾಗ ಹಾಕಿದ್ರೆ ನಡೆಯತಾ ಹಾಂ
ಅದೇ ಮಾಡ್ಸ್ಬೇಕಂತ ಬಿಟ್ಟಿನ್ ಬ ಮದೇನ ಒಂದ್ ವಾರದಲ್ಲಿ ಬರ್ತ ಮಾರ
ಹ ಹಾ
ಅದಕ್ಕೆ ಬಿಟ್ಟು ನೋಡ್ಬೇಕು ಕೋಚಿಂಗ್ ಯಾವ್ದ್ ಬೆಸ್ ಸ್ಟ್ಯಾಂಡ್ ಗರು ಬಿಜಾಪುರಲ್ಲಿ
ಬಿಜಯಪುರಲ್ಲಿ ನನಗೆ ಅನ್ಸ ಮಟ್ಟಿಗೆ ನಾನ ನಾಯ ನಾು ಕಲ್ತಿರೋದು ಅಂದರೆ ಚಾಣಕ ಕಲತನಲ್ಲ
ಅದು
ಅದೇ ಬೆಸ್ ಅನ್ಸುತ್ತೆ ಇಲ್ಲ ಓಲ್ಡು ಓಲ್ಡು
ವರ್ಲ್ಡ್ ಅಪ್ಡ
ಹ್ಮ್ ಯಾಕಂತಂದ್ರೆ ನಾವು ಕಲ್ತದೆೇ ನಾ್ ಶ್ರೇಷ್ ಚಛಲ ಅನಸುತ್ತೆ
ಹಾ ಹಂಗಬರ
ಹ ಅಂದ್ರನ ನೀನ್ ಎಸ್ ಬಿ ವಿಸದಾಂ ಹೋಗೋದ ಬೆಸ್ಟ್ ಅನ್ಸುತ್ತೆ
ಇ ಶ್ಪ್ಪಂಡ್ರಿ ಬಟ್ ರಾಬ್ರು
ಹಾ ಶರಣಯ್ಯ ಭಂಡಾರಿ ಮಠ್ ಚೆನ್ನಾಗಿ ಹೇಳ್ತಾರೆ
ಹ್ಮ್ ಹ್ಮ್ ಅದು ಚೆನ್ನಾಗ್ ಹೇಳ್ತಾರಾ ಅಂದ್ರು ಬ್ರೋ
ಹ್ಮ್ ಇಲ್ಲ ಒಂದಿನ ಒಂದ್ ದಿನ ಡೆಮೋ ಕ್ಲಾಸ್ ಕುತ್ ನೋಡು
ಡಮ ಬಿಡ್ತಾರ ಬ್ರೋ ಕೊಡಕ್ಕೆ
ಬಿಡ್ತಾರೆ ಬರು ಇಪ್ಪತ್ತು ದಿನ ಬಿಡ್ತಾರೆ ಒಂದು ತಿಂಗಳು ಬಿಡ್ತಾರೆ ಅದಕ್ಕಕ್ಕೆ ಸಂಬಂಧಿಲ್ಲ
ಹೌದಾ
ಹಾ ಬಿಜಾಪುರಲ್ಲ ನೀನ ಬರೇ ಒಂದ್ ವಾರ ಕುಂತ ಒಂದ್ ವಾರ ಕುಂತಸಿಂದ ಎಲ್ಲ ಕೋಚಿ ಮುಗಸಿದ್ರೆ ನಿಂದ ಮೂರ್ ಮಂತತ್ ಕೋಚಿ ಮುಗಿತೆ
ಹ ಗುಡ್ ಡೈಟ್ ಇಂಪ್ರೂವ್ ಆದ್ರ
ಹೌದು ಇ ದುಡ್ ಕಟ್ಟ
ಹ್ಮ್ ಹ್ಮ್ ಕೆಲವ್ರು ಮಾಡನ್ ಮಾಡ್ಬೋದ ಹಂಗ್ ಟ್ಯಾಲೆಂಟೆಡ್ ಇದ್ದಾರ
ಹಾ ಅದನ್ನ ಮಾಡ್ತಾರ ಬ್ರೋ ಒ್ ಇಪ್ಪತ್ತ ದೇನ ಆದ್ರ ಏಂಗ ಕೇಳಲ್ಲ ಒಂದ್ ಇಪ್ಪತ್ತನನ
ಕಂಬಟ್ ಅವ್ರರುಗ್ ಏನು ಅಷ್ಟ ಇದು ಫಸ್ಟ್ ಸ್ಟಾರ್ಟಿಂಗ್ ನಾಲೆಜ್ ಬಗ್ಗೆ ಹೇಳ್ತಾರೆ ಸ್ವಲ್ಪ ಅಂಗಂಗೋದಗಕ ಎಂಗಾಗ
ಹಾ ಬರಿೀೇ ಮೊಟೇಶಷನ್ ಹಳ್ತಾರೆ
ಮೋಟಿವೇಷನ್ ಎಳ್ತರತಂದ ತಾಂಗ್ ವಸ್ತರಹಾಮದ ಬಟ್ಟ ಇದು ನಾರ ಬವತದೆ
ಹ್ಮ್ ಈಗೆಲ್ಲ ನೀವು ಇದು ಈಗ ಡಿಗ್ರಿ ಮುಗಿದೇಲೆ ಕೋಚಿಂಗ್ ಹೋಗಾಬೆಕಂತ ಪ್ಲಾನ್ ಹಾಕಿದಿರ
ಅದೇ ಮಾಡಿದಿನಿ ಬ್ರೋ ಬಟ್ ನೋಡ್ಬುಕ್ ಅಂದಬಟ್ಟು ಯಾವ್ದ್ ಬೆಸ್ಟ್ ಬ್ರೋ ಧಾರವಾಡ ಬಿಜಾಪುರಲ್ಲಿ ಮ ಬಿಜಾಪುರ್ರೆ ದುಡ್ಡು ಕಡಿಮೆ ಬರ್ತಂತರ
ಹೌದ್ ಬ್ರೋ ನಾನನ್ ಅನ್ೋಕ್ ನನ್ನ ಅನು ಅನುಭದ ಮಾತಲ್ಲ ವಿಜಯಪುರಲ್ಲಿ ನಾನು ಒಂದು ಒಂದು ವರ್ಷ ಇದ್ದೆ
ಹಾ ಬ್ರೋ
ಹ ಅಲ್ಲೇ ಬಿಜಯಪುರ ಬೆಸ್ಟ್ ಧಾರ್ವಾಡಕಿನ
ಅದೇ ದುಡ್ಡ ಕರ್ ಎಷ್ಟುದು ದುಡ್ಡು ಎಷ್ಟು ರ್ಚ್ ಬಿಡ್ಬೋದುಂದ ಇಬ್ರು
ಅಲ್ಲಿ ನೋಡಬೋ ನೀನು ನಿನ್ ಮೇಲೆ ಡಿಪೆಂಡ್ ಬಟ್ ನಾ ನ ನ ನಂದು ಹದ ಅಮೌಟ್ ಅಂದ್ರೆ ಮೂವೈದು ಸಾವರ ಹೋಗ
ಹೌದ ಬ್ರೋ
ಹ್ಮ ತರ್ಟಿ ತರ್ಟಿ ತರ್ಟಿ ಫೈವ್ ಹೋಗುತ್ತೆ
ಥಾರ್ಟಿ ಫೈವ್ ಅಂದರೆ ಅಲ್ಲಿ ಕೋಚಿಂಗ ಎಷ್ಟು ಬ್ರೋ
ಚೋಚಿಂಗ್ ಹತ್ತುಸಾವೆರಾ ರಪಾ ಫೀಸ ಈ ಪ್ರೆಂಟ್ ಒಂದು ಹೆರ ಸಾವಿ ರೂಪ ಆಗಿಬೋದು ನಾ ಮೊದಲು ಒಂದು ವರ್ಷದಿಂದ ಹೋಗಿದ್ದಲ್ಲ
ಹಾ ಹಾ ಹಾ ಹಾ
ಅವ್ರರಿಗೆಲ್ಲ ಹತಾವೆರಾ ರೂಪಾಯಿತ್ತು ಈಗಲ್ಲಿ ಪ್ರಜಂಟ್ಟನ್ನರಡು ಸರ್ ಆಿದೆ
ಯೋಗನ್ನಡ್ಸರ್ ಒಬ್ರು ಮತ್ತೆ ಎಲ್ಲ ಊಟದ್ದು ಮೆಸ್ಸಾ
ಊಟದು ಹದಿನೇಳುನೂರು ರೂಪಾಯಿ ಬರುತ್ತ ತಿಂಗಳ
ತಿಂಗಳ ಹಡ್ನೆಂಟ್ ನುರುಪಾಯ ಬ್ರೋ
ಮುರೂ ಟೈಮ್ ಊಟ
ಹಾ ಹಾ ಹಾ
ಮತ್ತೆ ರೂಂ ಬಡಿಗೆ ಸಾವರ ರೂಪಾಯಿ ಬರುತ್ತೆ
ರೂಮ್ ಬಡ್ಗ್ ಸಾವಿರ ರೂಪಾಯಿ ಅಂದ್ರೆ ಹದಿನೆಂ ನ ಇದೆ ಒಂದು ಎರಡ್ ಸಾವಿರದ ಎಂಟಟ್ನೂರು ರೂಪಾಯಿ ಆಯತದ
ಇದೇ ತಿಂಗಳ ಮುನ್ನ ಮೂರ್ ಸಾವಿರ ರೂಪಾಯಿ ಖರ್ಚು ಬರ್ತ್ತೆ ನಂಗೆ ಮೂರದೇ ಮೂರಂತಂದರೆ ಎಷ್ಟು
ಮೂರ್ ತಿಂಗಳು ನಾಕು ತಿಂಗ್ಲೀ ಬ್ರೋ ಮದ್ ಇದೇ ಒಂದ ಇದೇ ಒಂದ ಒಂಬತ್ತು ಸಾವಿರ ಹತ್ತ್ತು ಸಾವಿರ ಬರ್ತ ಬರೋ ಖರ್ಚು
ಐಡ್ ಹತ್ತು ಸಾವಿ ರೂಪಾಯ ಅದಂದು ಹನ್ನೆಡು ಸಾವಿ ರೂಪಾಯಿಗೆ
ಹ
ಇಪ್ಪೆರಡು ಸಾವಿರ ರೂಪಿದೊಲಗಾಗುತ್ತೆ
ಹ್ಮ್ ಹ್ಮ್
ಮತ್ತೆ ರೂಮ್ ರೂಮ್ ಅದೆ ಎರಡ ತಂಗಿ ಬರ್ತ ಹೊಗಡೆ ಬುಕ್ಸ್ ಬಿಕ್ಸ್ ಅದು ಮತ್ತೆ ಬೇರೆ ಸಪ್ರೇಟ್ ಕೊಡ್ತಾರ ಏನ್ದು
ಹ ಇಲ್ಲ ಬುಕ್ಸ್ ನಾವವು ತಗಬೇಕು
ಮತ್ ಅದಕ್ ಅವಕ್ ಜಾಸ್ತಿ ಅಲ್ಲ ಮತ್ತತ್ ರೇಟ್
ಹ್ಮ್ೆಲ್ಲ ಅ್ರ ಖರ್ಚ ಅಂದ್ರ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿ ತ ಹೋಗಬಹುದು
ಹ ಒಬ್ರು ಎಲ್ಲ ಸೇರ
ಹ ಲಾಸ್ಟ್ ಟ್ವೆಂಟಿ ಫೈವ್ ಹರ್ದು
ಹ್ಞೂ ಹ್ಞೂ ಹ್ಞೂ ಟ್ವೆಂಟಿ ಫೈವ್ ತಥೌಸಂಡ್
ಹ್ಮ್ ನೀ ನ ಬಂದ
ಅದ್ಕ್ಕೆ ಅದ್ಕ ಅಂತ ತೋಗಿಲ್ಲ ಬರು ಹೆಂಗ ನಾವು
ಹಾಂ ಬ್ರೋ
ಅದೇ ಹೋಗ್ಬೇಕಂತ ನೋಡಿದ ಒಟ್ಟ ಹೋಗಿಲ್ಲ ಮತ್ತೆ ಅವ್ ನಮ್ ಫ್ರೆಂಡ್ ಹೋಗಿದ್ದಾದರ್ಸ ಇದ್ದು ಅವನು ಸೆಕೆಂಡ್ ಸೆಮೆನು ತರ್ಡ್ ಸೆಮ ಅಲ್ಲಿ ಇದ್ದು ಹೋಗಿದ್ದ ಅವನು
ಸೆಕಂಡ್ ಸೆಕಂಡ್ ೇಸ್ಿಮ್ಗಂದ್ಮೇಲೆ ತಕ್ಷಣ ಅಡ್ಮಿಷನ್ ಮಾಡನೇ ಹೋಗ್ಕೋಣ
ಹಾ ಬಟ್ ಅವೋಗಬೇಕು ಅಂತ ನ್ ದುಡ್ಡು ಒಂದ ಇರ್ಲಿಲ್ಲಲ್ಲ
ಹೌದಲ್ಲ ದದುಡ್ಡಿಂದ ಸಮಸ್ಯೆ ದೊಡ್ಡ ಸಮಸ್ಯೆ ಬರುತ್ತೆ
ಹ್ಮ್ ಮೀನ್ ದುಡ್ಡ ಅಲ್ಲಾ
ಹ ಮೇನ್ ದುಡ್ಡಿದ್ರ ಅಲ್ಲ
ಹ ಕಡೆ ಅಡ್ಮಿಷನ್ ಮಾಡೋಕ್ಕೆ ಕಡೆ ಈ ಅಡ್ಮಿಷನ್ ಮಾಡಕ್ ಕೊಡ್ಬೇಕು ಈ ಕಡೆ ಅಂಗ ಹೋದಕ್ ಕೊಡ್ಬೇಕು
ಎಲ್ಲ ಕಟ್ಟ ಕಂಡ ಪಟ್ಟ ಕರ್ತಿದೆ
ಹ್ಮ್ ನಮ್ಮ್ ಅಣ್ಣನ್ ಗೊತ್ತ ಮತ್ತ ಅವನ್ಿಗೆಗೆ ಆಗ್ಬೇಕಲ್ ಬಾ ಇದಾಗತ್ತಲ್ಲ ಬರ ಅವು ಪ್ರೈಜ್ ಮನಿ ದುಡ್ಡು ಬಂದಿದ ಬುರ ಅವಾಗ ನಂದು ಟ್ವೆಂಟಿ ತೌಸಂಡ್ ಟ್ವೆಂಟಿ ತೌಸಂಡ್ ಬರ್ತವಲ್ಲ ಸಿಕ್ಸ್ಟಿ ಮಾಡಿದರಾ
ಹಾ ಹಾ
ಅವು ಒಂದ್ ವರ್ಷ ಬಿಟ್ಟು ಬಂದಿದ್ ಅವು ಬಾರಿ ಒಂದ ಬಂದೆ ಟೈಮ್ ಬಂದಿದ್ ಹೋಗ್ ಕನ್ನಾಗ ಅವನು ಅರ್ಧ ಮನೇಲಿ ಕೊಟ್ಟ ಅರ್ಧಾನೇ ಅಡ್ಮಿಷನ್ ಅಡ್ಮಿಷನ್ ಮಾಡಿದೆ ಅರ್ಧ ಖರ್ಚು ಮಾಡ್ಬಿಟ್ರಿಗೆ ಹ್ಮ್ ಮನ್ಯಾಗ ಎಷ್ಟಂ ಕಮ್ಮನ್ ಹ ಅವ್ರ ಭ ಪಾಪ ಅಂತ ಕೊಟ್ಟಾರ್ದ ಒಂದತ್ ಸರ
ಹ ನಂದಾನೇ ಇಪ್ಪತ್ತುಾವಿ ರೂಪಾಯಿ್ದೋಗರು ಹಂಗೆ ರ್ಚೋದು
ಹ್ಮ್ ಅದ್ರಲ್ಲಿ ಬೇರೆ ಪರಿಸ್ ಇದಕ್ ಬಂದು ಟೆಂತ್ಕ್ ಪ್ರೈಸ್್ ಮನೆಿ ಬಂದಿದ್ದು
ಹಹಾ
ಎಂ ತುಮ ಜನಫೀ ಫಸ್ಟ್ ೀ ಬಂದಿದ ಅದ್ರಲ್ಲಿ ಬ ಬೇರೆ ಫೋನ್ ತಗೊಂಡೆ
ಹಾ ಹಾ
ಹಿಂಗ ಐತಿ ಹಿಂಗ ಳ ಬಣಪುರು ಅಂದ್ರೆ ಮತ್ತೆ ಡಿಗ್ರಿ ಮುಂದ್ಮೇಲೆ ಏನ್ ಮಾಡ್ತಾರ ಒಬ್ರು
ಏನ್ ಮಾಡಲ್ ಬ್ರೋ ಅದೇ ಬೆಂಗಳೂರು ಇಪ್ಪತ್ನಾಲ್ಕನೇ ತಾರೀು ಬೆಂಗಳೂರು ಹೋಗ್ ಮಾಡಿಮ ಮುದ್ೇ ಮುಗ್ಮೇಲೆ ಇಲ್ಲಿ ಹಾಸ್ಟೆಲಲ್ಲಿ ಹೋಗ ಓದಕ ಆಗ್ತ ಇಲ್ಲ
ಹಾ ಹಾ
ಇ ಎಲ್ಲೆಲ್ಲಾ ಸಿಲೆಬಸ್ ನೆನ್ಪಾ ನೆನ್ಪ ಹ್ತಾ ಇದೆ
ಹಾಂ ಹಾ ಬ್ರೋ
ಬ ಹಾಸ್ಟ್ಲ್ಲಿ್ ನೋಡಿದ್ರೆ ಸಿಗ್ತಾರೆ ಹೋದಾರ್ ಸಿಲ್ಲ ಆ
ಅ ಅಲ್ಲಿ ಮತ್ತತ್ ಖರ್ಚು ಜಾಸ್ತಿ ಬರಲ ಬರು
ಇಲ್ಲಬ್ರು ನಮ್ಮ ಬ್ರದರ್ ಅಲ್ಲಿ ಬ್ರದರ್ ಜಾಬ್ ಮಾಡ್ತಾರೆ ಗೌರ್ಮೆಂಟ್ ಜಾಬು
ಹ್ಮ್ ಯಾವ
ಅದೇ ಒಂಜೂರು ನ ನ ನಟಲ್ಲಿ ಕೆಲಸ ಮಾಡ್ತಾರೆ
ಹಾ ಹಾ
ಅಲ್ಲೇ ಹರ್ತೀನೆ ಅವ್ರ ರೂಮ್ನ ಹತ್ರ
ಹ್ಮ್ ಅಲ್ಲಿ ಹೋದದಲ್ಲ ಅಷ್ಟಲ್ಲಲ್ಲಿೋದಕ್ಕಳಫಿ್ ನೋಡ್ತನ ಆುದು ಇದು ಮಾಡ್ತಾನ ಒಬ್ಬಲ್ಲವಾರ್ ಜೊತೆ ಮಾತಾಡ್ತಾನ ಒಬ್ಬ ಪಬ್ಜಿ ಆಡ್ತಾನ
ಹ ಹಂಗೆ ಬರೋ ಹ ಆಸ್ಟ್ಲ್ ಮೇಲೆ ಎಲ್ಲ ೆಸಿಲಿಟಿ ಇತಲ್ಲಓದಾಗಲ್ಲ
ಹಾ ರಾತ್ರಿ ಹನ್ನೆಡೆ ಆರ್ತನ
ಹ್ಮ್ ಮಷ್ಟೆ
ಎದ್ದು ಇದು ಮಾಡ್ತಟ್ಟ ಅ ನಿಮ್ ಕಡೆ ಎಲ್ಲ ಹಾಸ್ಟ್ಲ ಕಾಮನ್ ಎಲ್ಲಾ ಕಡೆ ಫ್ರೆಂಡ್ಸ್ ಇರಲ್ವಾ ಅದೇ ತರ ಮ್ ಲೈಬ್ರಗೆ ಇಬ್ರಲ್ಲಿ ಮಾಡ್ಬೇಕ ಬರುಲ್ಲಿ ಶಾಪುರ್ಲ್ಲಿ
ಇಲ್ಲಬ್್ರರು ಇಲ್ಲಿಂದ ಲೈಬ್ರರಿ ಎರಡ್ ಕಿಲೋಮೀಟರ್ ಆಗುತ್ತೆ
ಎರಡು ಎರಡು ಕಿಲೋಮೀಟರ
ಹ್ಮ ಎರಡ್ ಕಿಲೋಮೀಟರ್ ಆಗುತ್ತೆುನೆ ತೊಂದರೆ ಆಗೆ ಹೋಗ ಮ ಬ ಮಂದಂಗ ಅಂದಕ್ಕೆ ಸಿಂದೆ ಮಾಡೆಲ್ಲ ಏ ಇದು ಹಾಟ್ಲು ಹೊಗಡೆ ಇರೋದಲ್ಲ ಸ್ವಲ್ಪ ದೂರ ಆಗುತ್ತೆ
ಹ್ಮ್ ಹ್ಮ್ ಮಾಡ ಹೊರ್ಗಡೆ ಹಕಬರು
ಊಟ ಊಟದ ಪ್ರಾಬ್ಲ್ ಆಗತ್ತಲ್ಲ ಅದಕ್ಕೆ ಹೋಗೆಲ್ಲ ಅಂದ್ರೆ ಎಕ್ಸಾಮ್ ಮುಂದೇ ಬೆ್ಳೂರು ಹೊಂಟಿನಿ
ಹ್ಮ್ ಅಲ್ಲ್ರೇ ಹುಡುಬ್ರು ಅಲ್ಲೇ ಚೆನ್ನಾಗಿದೆ ಮತ್ತೆ ಹೋಗ್ರ ಡಿಸ್ಟರ್ಬ್ ಆಗಲ್ಲ ಏನಿಲ್ಲಾ
ಹ್ಮ್ಲಕ್ಷ್ಮಕ್ಕೆ ಅವ್ರ ಕೆಲ್ಸಕ್ಕೆ ಬ ಕೆಲ್ಸಕ್ಕೆ ಬ್ ಮ್ಯಾರೇಜ ಬ ಆ ಮನಿಗ್ ಬಾ ಈಮನಿಗೆ ಅಂತ ಒಟ ಏನಾದ್ರು ಒಂದು ಹೇಳ ಕೆಲ್ಸ ಹೇಳಿತಾರೆ
ಹಾ ಹಂಗೆ ಊರಲ್ಲಿ ಇದ್ದಮೇಲೆ ಈಗ
ಅವ್ರ ಬಾ ಇವ್ರ ಬಾ ಆ ಕಡೆ ಬಾ ಈ ಕಡೆ ಬಾ
ಹ್ಮ್ ನಮಗುನು ಅವಾಗ್ಲೇ ನಮಗು ಮನೇಲಿ ಕಾಲ್ ಮಾಡಿದ್ರ
ಹಾ
ಬರ್ತ ಏನ್ ಮಾಡ್ತ ಅ್ರ ಹೆಂಗ್ ಮಾಡ್ಲ ಅಂತ ಹೇಳಿ
ಹಾ ಹಾ
ಬಾರಪ್ಪ ಯಪ್ಪಾ ಪಕ್ಕಿರ ಹಾಕುದ ನೀನೇ ಅಂತಾರ ಮನೇಲಿ ಏನ ಡಿಗ್ರಿ ಆದ್ರರು ನಾವೇ ಪಕ್ಕಿರಿ ಹಗ್ಬೇಕ ಅಂದ್ರೆ ಏನು
ಹ್ಮ
ಅದೆಲ್ಲ ಮನೇಲ್ಲೇ ಒಬ್ಬರಾದ ನಡೀತ ಎಲ್ಲರು ಹೋಗಬೇಕ
ಎಲ್ರ ಏನ್ ಸಂಬಂಧ ಇಲ್ಲ ಬ್ರೋ ಒಬ್ಬರು ಆದ್ರ ನೆಡಿತಾದ ಪರವಾಗಿಲ್ಲ ಬಿಡು ಅಂತಾರ ಬಟ್ ಒಬ್ಬನೇ ಮಾಡ್ತಾರ ನಮ್ಮ್ ಮನೇಲಿ ಫಸ್ಟ್ ನಾವು ಎಲ್ಲ ಚಿಕ್ಕೋರು ಇದ್ದಾಗ ನಮ್ಮ್ ಅಣ್ಣ ನಾ ಹೋಗ್ತಿದೀವಿ
ಹಾ ಹಾ
ಈವಾಗ ದೊಡ್ಡವರು ಆಗ್ತಾ ಆಗ್ತಾ ಮನೆಗ್ ಒಬ್ಬನ ಮಾಡಕ ಕುಂತರ ಅದು ನನ್ನೇ ನಮ್ಮ ಅಣ್ಣ ಇದ ನೀನ್ ಒಬ್ಬ ಆಗಂತ ಆಗಂದ್ರ ಆಗಲ್ಲ ಅವನು ಮೊದಲೆಲ್ಲ ಆಗಿದ್ದಾನೆ ಇವಾಗ ಮತ್ ನಾನ ಲಾಸ್ಟ್ ಸಣ್ಣವಲ್ಲ ಮತ್ತೆ ಏನು ಮಾಡಕ್ ಆಗಲ್ಲ
ಅದಕ್ಕ ಹಾಗಂದ್ರ ಬಾ ಅಂದ್ರೆ ಓಕೆ ಬರ್ತಿನೀ ಒಂದ್ ಇಪ್ಪತ್ ನಾಲ್ಕಕ್ ಎಕ್ಸಾಮ್ ಇದೆ ಬ್ರೋ ಒಂದು
ಹಲೋ ಕೇಳಿಸ್ತಾಯಿದಿಯ ಬ್ರೋ
ಹಾ ಕೇಳಿಸ್ತದೆ ಕೇಳಿಸ್ತಾದೆ
ಅದ ಎಕ್ಸಾಮ ಬರ್ದ್ ಹೋಗಬೇಕು ಅಂತ ಮಾಡೀನೀ ಬ್ರೋ
ಎಕ್ಸಾಮ್ ಅಂದ್ರೆ ಹಬ್ಬನೇ ಆಗುತ್ತಲ್ಲ
ಹ್ಮ್ ಎಕ್ಸಾಮ್ ಇದೆ ಈ ಅವತ್ತು ಇಪ್ಪತ್ತಾರಕ್ ಆದ್ಮೇಲೆ ಇಪತ್ತು ಏಳಕ್ಕೆ ಎಕ್ಸಾಮ್ ಇದೆ ಆವ್ತು ಮುಗಿಸ್ಕೊಂಡು ಬರಬೇಕು ಅಂದ್ರೆ ದಪನ್ನಾ ಆಗ್ತಾವಲ್ಲ
ಹಾ ಬೆಳಿಗ್ಗೆ ಇದು ಅಗ್ಗೆ ಇರುತ್ತಲ್ಲ
ಹ್ಮ್ ಅವತ್ತು ಬೆಳಿಗ್ಗೆ ಆಗಲ್ಲ ಲಾಗ್ಗಿ
ಬೆಳಗ್ಗೆ ಆದ್ರೆ ಆರಾಮಸೆ ಮುಗಿಸ್ಕೊಂಡು ಬರ್ಬಹುದು ಊರಿಗೆ ಎಕ್ಸಾಮ್ ಬರಿಯೋಕೆ
ಹ್ಮ್ ಬರ್ಬೋದು ಬ್ರೋ ಆರಾಮ್
ಹ್ಮ್ ಅಂದ್ರೆ ಸ್ವಲ್ಪ ನಿದ್ದೆಗಿಡಬೇಕಾಗುತ್ತೆ ಅಷ್ಟೇ ಮತ್ತೆ ಏನಿಲ್ಲ
ಹ್ಮ್ ನೈಟ್ ಎಲ್ಲಾ ನಿಮ್ ಬೆಳಿಗ್ಗೆ ಆಗತ್ತೇ ಏನ್ ಬ್ರೋ
ಹ ಬೆಳಗ್ ನೈಟ್ ಬೆಳಗ್ಗೆ ಅಲ್ಲಿ ಆದ್ರೆ ಕಾಮಾನಾಗಿ ಒಂದು ಆರ್ ಗಂಟೆ ಎದುರು ಆಗುತ್ತೆ ಅಷ್ಟೇ ಹ್ಮ್ ಎಲ್ಲ ಟಮ್ ಅದೆೇ ಅಲ್ಲ ಎಂಟಗಂಟೆ ಮೇಲೆ ಪಟ್ಟ ಅಂದೆ ಎಲ್ಲಿ ಆಗಲ್ಲ ಜಾಸ್ತಿ
ಹ್ಮ್ ಆಗಲ್ಲ ಫೋನ್ ಮಾಡ್ತಿನೀ ಹೌದ ಬ್ರೋ ಮತ್ತೆ ಫೋನ್ ಬಟ್ ನಮ್ಮ ಅಣ್ಣ ಒಂದ್ ಫೋನ್ ಮಾಡ್ತಾ ಇದ್ದಾನೆ ಹ ಬ್ರೋ ನಮ್ಮ ಅಣ್ಣ ಒಂದು ಫೋನ್ ಮಾಡ್ತಾಯಿದ್ದಾನೆ ಇದು ಹಚ್ಚ ಯಾಕೋ ಹಚ್ಚಿಲ್ಲ ಹಚ್ಚಿಲ್ಲ ಇವತ್ ಹಚ್ಚಿದಾನೆ ಅವನು ಹಚ್ಚಬೇಕತ್ತೆ ಎಲ್ಲ
ಹ್ಮ್ ಸರಿ ಮಾತಾಡಣ ಮಾತಾಡು ಮಾತಾಡು ಆಮೇಲೆ ಹಚ್ಚರ್
ಆಾಗ್ಲೇ ಇದದು ನಾ ನಾನು ಅವಾಗಲೇ ಕಾಲ್ ಮಾಡಂದ್ರೆ ಮಾಡ್ತಿದ್ದೆ ಬ್ರೋ ಹಸ್ಸನ್ ಕಡೆ ಬ್ರ ಕ ಕಾಲ್ ಮಾಡ್ತಾ ಇದಾನ
ಓಕೆ ಓಕೆ ಕೆ
ಹಾ